ಹ ಆರಾಮ್
ಆರಾಮ ನೋಡು ಬೆ ನೀ ಆರಾಮಲ್ಲ
ಆರಾಮ ನೋಡು ಏನ್ ನಡೀತಿದೆ ಕಾಲೇಜ್ ಏನು
ಕಾಲೇಜ್ ಅಲ್ಲ ನಡದೈತ್ವಿ ನಿಮ್ದದ ಹೆಂಗ ನಡದಿದ್ವಿ ಕಾಲೇಜ ಅ ಎಲ್ಲಾ
ಕಾಲೇಜ್ ಆದ ಈಗ ಡೈಸೆಕ್ಷನ್ ಚಲೋಲ್ಲ ನಮ್ದ ಆದ ಡೈಸೆಕ್ಷನ್ ಹಾ ಭೈ ಎಲ್ಲ ಬಾಡಿ ಜರ ಕಟ್ ಮಾಡದು ಇ
ಯಾವಾಗ ಬರ್
ಈಗ ಆದ್ ಭೈ ನೆಕ್ಸ್ಟ್ ನಮ್ದೇ ಅದು ಇವತ್ತು ಇವತ್ತು ನಮ್ದೇ ಆದ್ ಇವತ್ತು ರೋಲ್ ನಂಬರ್ ವೈಸ್ ಇತ್ತು ನಮ್ದೇ ಅದೇ ಇವತ್ತು ಹಾ ಭ್ ನಮ್ದೇ ಅದ ಇವತ್ತು ಇಬ್ಬರು ಹುಡುಗರು ಇಬ್ಬರು ಹುಡ್ಗಿಯರು ಈ ಎಲ್ಲಾ ಪರ್ಲಿಮ್ ಬಗ್ಗೆ ಕಟ್ ಮಾಡಕ್ತ್ತರ್ಬೇಡ್ರ ಸೆಕ್ಷನ್ ಮತ್ತತ್ ಇನ್ನೊಂದ್ ಯಾರ್ ಬರುತ್ತೆ
ಇವತ್ತೇನ್ ಹ್ಮ ಹ್ಮ್ ಹ್ಮ್ ಹ್ಮ್ ಹೆಂಗ ಮತ್ತ ಕಾಲೇಜಿಂದ ನಿಮ್ ರೂಮಿಗೆ ಡಿಸ್ಟೆನ್ಸ್ ಕಾಲೇಜ್ಂದ ರೂಮಿಗೆ ಏನ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಬಹಳ ಐತೆ ಒಂದ ಸ್ವಲ್ಪೇ ಐತಿ ವಾಕ್ಬಲ್ ಐತಿ
ಹ್ಮ್ ಹಗೆಂತವ್ರ ಒಂದ ಒಂದ್ ಇಲ್ಲ ಒಂದ್ ಕಿಲೋಮೀಟರ್ ಒಳಗೆ ಆದ ಭೈ ಇಲ್ ಬೈ ಒಂದ್ ಕಿಲೋಮೀಟ್ರ ಒಳಗೆ ಹ್ಮ್ ದೂರ್ ಇತ್ತ ಅಂದ್ರೆ ಮತ್ತ ಸಿಟಿ ಬಸ್ ಆಟೋ ಇಲ್ಲಾಂದ್ರೆ ವೆಹಿಕಲ್ ಮಾಡಬೇಕ ಆತ್ತ ಈಗ ವೆಹಿಕಲ್ ಕೊಡಲ್ ಬೇ ಎಲ್ಲಾ
ಎಲ್ಲ ಪರಿಯ ಮನ್ಯಾಗ ಇಸ್ಕಡಲ್ಲ ಗಾಡಿ ಅದು ಇನ್ನ ಲೈಸೆನ್ಸ್ ಇಲ್ಲ ಏನಿಲ್ಲ ಇಷ್ಟು ಸಣ್ಣ ವಯಸ್ಸಿಗೇ ಬ್ಯಾಡ ಅಂತ ತರ ಅದೆ ನೋಡತಿವಿ ಸೆಕೆಂಡ ಹಾಂಡ್ ವೆಹಕಲ್ ಹಂಗ
ಚಿಕ್ಕ ಚಿಕ್ಕ ಮಕ್ಕಳುದೆಲ್ಲಾ ಎಷ್ಟೋ ಮಂದಿ ಕೈಯ ಬೈಕ್ ಕೊಟ್ಟು ಎಷ್ಟೋ ಮಂದಿ ಲೈಸೆನ್ಸ್ ಇರಲಾರದೆ ನಿಮ್ದ್ ಯಾವ ಡಿಸ್ಟ್ರಿಕ್ ಬೈ
ಗುಲ್ಬರ್ಗ ಬೈ
ಗುಲ್ಬರ್ಗ ಡಿಸ್ಟ್ರಿಕ್ ಅಲ್ಲಿ ಅದು ಮತ್ತೆ ಗುಲ್ಬರ್ಗಾ ಡಿಸ್ಟ್ರಿಕ್ ಒಳ ಪೊಲೀಸ್ರ ಹಾವಳಿ ಅಂತ್ರ ಐತೆ ಟ್ರಾಫಿಕ್ ಪೊಲೀಸರು ಬಿಡಲ್ಲ ಒಂದು ನ್ಯೂಸ್ ಒಳ ಬಂದಿ ಗೋತೈತಾನ ನ್ಯೂಸ್ ಹಾ ಕಾಲೇಜ್ ಗೇಟಿ ಬಂದ ವೈರಲ್ ಆಗಿಲ್ಲ ಕಾಲಜ್ ಗೇಟಿ ಬಂದಕಿರೆ ಕ ಬಲ್ ನಿಂತ ಅದು ಪ್ರೈವೇಟ್ ಅವ್ರದ ಇದನೇ ಅಲ್ಲ ಮತ್ತ ಅವ್ರು ಕಾಸ್ಟೇಬಲ್ ಅದಾರ ಅವ್ರು ಹಾಕ ಇಲ್ಲ
ಹ ಹ
ಫೈನ್ ಅಲ್ಲಿ ಒಬ್ಬನ ಸಿಂಗಲ್ ಸ್ಟಾರ್ದಾಗ ಇಬ್ರು ಒಬ್ಬ ಇದ್ರ ಕಾನ್ಸ್ಟೇಬಲ್ ಅದನ ಅವರು ಹಾಕಪ್ಲೇನ ಇಲ್ಲ ಅಂತೂರು ನಿಂತಾರ ಅಲ್ಲಿ ಮತ್ತ ಅದನ್ನು ಅವ್ರ ಮಿಸ್ಟೇಕ್ ಐತಿ
ಹ್ಮ್ ಅದೇ ನಾವಿ ವೆಹಿಕಲ್ ನೋಡತ್ತೇವೆ ಸೆಕೆಂಡ್ ಹ್ಯಾಂಡ್ ಅದ ಹ್ಯಾಂಗಲ್ಸ್
ಹ್ಮ್ ಬೈಕ್ ನೋಡತ್ತಿರಿ ಮತ್ತ ಕಾರ್ ಕಾರ್ ಬಗ್ಗೆ ಏನ್ ಗೊತ್ತೈತಿನ್ರಿ
ಕಾರು ಹಂಗೆ ಹಳ್ಬೇಕು ಕಾರ್ ಈಗ ಆಕ್ಚುಲಿ ಫ್ಯಾಮಿಲಿ ಎಲ್ಲಾ ನಾವ್ ಸ್ಟೂಡೆಂಟ್ ಅಂದ್ರ ಮತ್ ಸೆಕೆಂಡ್ ಹ್ಯಾಂಡ್ ತುಗೋಬೇಕ. ಫ್ಯಾಮಿಲಿ ಅಂದ್ರ ಮತ್ತ ಹೊಸದ ತೊಬೇಕ ಚಲೋ ಸೆಕೆಂಡ್ ಹ್ಯಾಂಡ್ ಯಾಕ ತಮ್ಮನ್ ಅಂದ್ರ ಫ್ಯಾಮ್ಲಿ ಸಲಕ ಮೊದ್ಲ ಹೆಂಗ ಇರ್ತ ಹ್ಯಾಂಗ್ ಯೂಸ್ ಮಾಡತರಿ ಏನ್ ಆಕ್ಸಿಡೆಂಟ್ ಆಗಿ ಗಾಡಿಯದು ಇರ್ತಾಲ ಅಲ್ಲಾ ತೊಬೇಡಂತ ಅದಕ ಫ್ಯಾಮ್ಲಿ ಸದ್ದಕರ ಹೊಸದ ತೋರಿ ಚಲೋದು ಈಗ ಇಟ್ಟಗ ಆಯ್ತು ಫ್ಯಾಮ್ಲಿ ಸಲ ಚಲ ಸೆವೆನ್ ಸೀಟರ್ ಅದ ಸ ಸಿ ಎನ್ಜಿ ಮ್ಯಾಲ ಓಡ್ತದ ಗಾಡಿ
ಮತ್ತ ಈಗನ್ ಫೀಚರ್ಸ್ ಚಲೋ ಚಲೋ ಕೊಟ್ರ ಅಂತ ತುಬದು. ಮತ್ ಚಲೋ ನಮಗ್ ಈ ಕಾಲೇಜಗ ಅದು ಹೋಗಕ ಫ್ಯಾಮಿಲಿ ಎಲ್ಲ ಪರ್ಮಿಷನ್ ಅದ ಚಲೋ ರಿಚ್ ಈತ ಅಂದ್ರ ಜರ ತಾರ್ಗಿರ್ ತಗೊಂಡು ಅಂದ್ರ ಮ ಚಅದಬಿ ಚಲೋ ಅದ ಬೈಫೋರ್ ಆಫ ರೋಡಂಗ ಚಲೋ ಅದ ಜರಾ ನೋಡಕ ಸ್ವಲ್ಪ ಚಲೋ ಮಸ್ತ್ ಕಾಣಸತದ.
ಹ್ಮ ಈಗ ನಾವ್ ಏನ್ರ ಅಕಸ್ಮಾತ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕಂದ್ರೆಅದ್ರದೆಲ್ಲ ನಾವು ಮಸ್ಟ್ ಅದ್ರ ವೆರಿಫಿಕೇಶನ್ ಹಿಸ್ಟ್ರಿ ಚೆಕ್ ಮಾಡ್ಬೇಕ ಆಗತ್ತಾಲ.
ಹ್ಮ ಭೈ ಪಷ್ಟ ಇಷ್ಟ
ಈಗ ಅದಕ್ಕ ಈಗ ಹಿಸ್ಟ್ರ ಚಕ್ ಮಾಡಕ್ ನಮ್ ಗರ್ಮೆಂಟ್ ದವ್ರ ಫುಲ್ ಹಿಂಗ ವೆರಿಫಿಕೇಶನ್ ಮಾಡಕೋರಿ ಎಷ್ಟು ಪೋರ್ಟಲ್ ಅದಾವ ವಾಹನ ಪೋಟಲ್ ಅತ್ತ ಹೇಳ್ಕೆರಿ ಅದ್ರ ನೀ ಆ ಗಾಡಿದ ಗಾಡಿ ನಂಬರ್ ಹೊಡದ ತಿಲ್ ಕೋ ಆಫಿಷಿಯಲ್ ವಾಹನ ವಬ್ಸೈಟ್ ಐ ತಿ ಅದ್ರಾ ಬರ್ತೈತಿ ಮತ್ತ ನೀ ಫಸ್ಟ್ ಅದ್ರ ಚಲನ ಬ್ಲಾಕ್ ಲಿಸ್ಟ್ ಅದ ಏನ್ರ ಅದ ನೋಡ್ಕೋಬೇಕ. ಫಸ್ಟ್ ನೀ ಆರ್ ಟಿ ಒಳಗ ಚೆಕ್ ಮಾಡ್ಕೋಬೇಕ ಫಸ್ಟ್ ಮತ್ತ ಅದ ಗಾಡಿ ಎಷ್ಟ ವರ್ಷಿಂದ ಐತಿ ಹದ್ನೈದ ವರ್ಷ ಒಳಗೆ ಇತ್ತಂದ್ರ ಅಷ್ಟೇ ತಗೋಬೇಕಾಗತ್ತ ಇಲ್ಲಾಂದ್ರೆ ಮತ್ತತ ಅದನ್ನು ಮತ್ತ ಆರ್ಟಿ ಆಫೀಸ್ ಹೋಗೋತ್ತೈತ್ತ ಅಂದ್ರೆ ಗಾಡಿ ಅದು ತಗೊಂಡ್ ಅಂದ್ರೆ ಮತ್ತ ಓಜ್ಜಿನೇ ಬೀಳತತಿ. ಅದ್ರ ಫೈನ್ ಕಟ್ಟು ಅದು ಮಾಡು ಇದು ಮಾಡು ಬಾಳೆ ಇರ್ತೈತಿ.
ಮತ್ತ ಅದ ಇನ್ಸೂರೆನ್
ಫಸ್ ಫಸ್ಟ್ ಆಫ ಆಲ್ ಏ ನೋಡ್ಬೇಕಂದ್ರ ಅದ್ರ ಮೇ ಏನ್ ಗಾಡಿ ಮೇಲೆ ಏನ್ ಟ್ರೆ ಲೋನ್ ಐತೆ ಏನತ ನೋಡ್ಬೇಕ ನಾವ್ ಫಸ್ಟ್ ಮತ್ತ ಆಮೇಕ ಅದು ಗಾಡಿನು ತು ನಾವೇ ನಮ್ಮ ನೋಡಕ್ ಚಂದ ಕಾಣ್ತು ಓಡಾಕ್ ಚಂದ ಆಯ್ತು ಏನು ಡ್ಯಾಮೇಜ್ ಇಲ್ಲತ್ತ ಹಂಗ ಬಿಟರ್ ಸುಂದರವಾರದ ಅದಕ್ಕ ಒಬ್ರು ಚಲೋ ಯಾರ ಪರಿಚಯದರು ಮೇಸ್ತ್ರಿ ಅದೇನ್ ಇರ್ತಾರಲ್ಲಾ ಅಂತಲ್ಲ ಒಯ್ಬೇಕ ಗಾಡಿ ನಾವ ಹ್ಮ ಯಾಕಂದ್ರ ಅವ ಒಳಗಿನ ಇಂಜಿನ್ ಪರ್ಫಾರ್ಮೆನ್ಸ್ ನಮ್ಗ ಗೊತ್ತಾಗಲ್ಲ ನಮ್ ಕೈಯಗ ಇರ್ತಿತ್ತ ಆಮೇಲ ತಗೊಂಡ್ ಬಂದ್ಳಕ ಏನ್ರ ಆಯ್ತಂದ್ರೆ ಹೆಂಗಗೆ ಹೇಳ ಬರ್ಲಿ ಅದ್ರ ಸಂಬಂಧ ಕರಿ ಅಂದ್ರ ನಾವ ಯಾರ್ ಗ್ರೇಟ್ ಮತ್ತ ಚುಲೋ ಇದು ಯಾರ್ ಇರ್ತಾರಲ್ಲ ನಮ್ ಪರಿಚಯ ಇತ್ತರ ಮಿಸತ್ರಿ ಬಲಿ ಒಯ್ಬೇಕ ಮತ್ತ ಆ ಮತ್ ಗಾಡಿಯಲ್ಲಿ ತೊಗೋದ ಒಂದ ಹಿಂಗ ಏನ್ ಕ್ ಶೋರ್ ಮೂ ತೋಗಾತಿದ್ದ ಅಂದ್ರ ಸುತ್ತಮುತ್ತ ನೋಯ್ಬಾರ್ದು ರು ಪರಿಚಯನ ಇರ್ತಾರಲ್ಲಿ ಹ್ಮ ಮತ್ತ ಅದು ನು ಗಾಡಿ ಮ್ಯಾಲ ಮಾರ್ಕೊಂಡ ಗೊತ್ತ ಆತವು ಗಾಡಿ ಬಿದ್ದತೆೇನ ಇಲ್ಲ ಆಕ್ಸಿಡೆಂಟ್ ಆಗಿತ್ತ ಏನು ಇನ್ಫೀರಿಯರ್ ಆದ್ರ ಎಲ್ಲಾ ಅಂಡರ್ ಬಾಡಿ ಎಲ್ಲಾ ಕವರ್ ಮಾಡ್ಕೊಬೇಕ ನಾವ ಹ್ಮ ನೀವ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಕ್ರ ಬ್ರೇಕ್ ಕ್ಲಚ್ ಗೇರ್ ಅದೆಲ್ಲ ಬರಬ್ರಿ ಇದು ಮಾಡ್ಕೋಬೇಕ ಹಂಗೆ
ಹ್ಮ ಹಂಗೆ ಎಷ್ಟ್ ಕಿಲೋಮೀಟರ್ ಓಡದ ನೋಡ್ಬೇಕ ಬ ಅದುಬಿ ಇಂಪಾರ್ಟೆಂಟ್ ಅದಾ ಸುಮ್ಮ ಬಾಳ ಓಡಿ ಮಾಡ ಕೊಟ್ರ
ಇದು ಬೈ ಖರಿ ಆಯ್ತ ಅದು ಮೀಟರ ನೋಡ್ತಿ ನೀ ಒಪ್ಪತೀನಿ ಅದು ಚೇಂಜ್ ಮಾಡಕ ಬರ್ತೈತಿ ಮೀಟ್ರ ರಿವರ್ಸ್ ಹೊಡ್ಯಕ್ ಬರ್ತ ಅದು ಮೆಟ್ರನು ಮೆಟ್ರನು ಡಿಪೆಂಡೆಂಟ್ ಆಗಲ್ಲ ಅದ ಮೆಟ್ರನು ಚೇಜ್ ಮಾಡಕ್ ಬಳತನ ಇಲ್ವಿ
ಗೊತ್ತ ಪರಿಚಯದರ ಕೇಳಿ ತೊ ಅಂದ್ರೆ ಸ್ವಲ್ಪ ನಮಗ್ ಸೇಫ್ಟಿ ಬೈ ಚಲೋ
ಚ್ಚಗವರು ಇರ್ಬೇಕಾ ಆದ್ರೆ ನಮ್ರಮ್ಮರೊಳಗನು ಹೇಳಕೂ ಬರ್ಲ ಒಂದೊಂದ್ಸಲ ಅಷ್ಟೇ
ಹಾ ಭೈ
ನಮ್ ನಮ್ಮರ್ ಒಳಗನು ಹಂಗ ಗಾಡಿ ಇವು ಏನ್ರ ಮಾರೋದು ತೋಳದ್ರ ವಿಷಯ ಒಳಗೆ ಹಿಂಗ ಏನ್ರೀ ಒಂದು ಪ್ರಾಫಿಟ್ ಬರ್ತಿತ್ತ ಅಂದ್ರೆ ಅವ್ನಿಗೆ ಅವ್ನು ಹಿಂಗ ನಮ್ಮ್ ಹೊರತ ಕಿರಂಗ ಜಾಸ್ತಿನ ವಿಚಾರ ಮಾಡಲ್ಲ ಪ್ರಾಫಿಟ್ ಇತ್ತ ಅಂದ್ರೆ ಯಾರು ಸುಮ್ಮ್ ಇರಲ್ಲ
ಹ್ಮ್ ಬೈ
ಏನಿಲ್ಲ ಅಂದ್ರ ಡಾಕ್ಯುಮೆಂಟ್ಸ್ ಇವ್ ಏನ್ ಟೆಸ್ಟ್ ನೀ ಟೆಸ್ಟ್ ಮಾಡಿ ಬೇರೆ ಕ ಎಲ್ಲಾ ಬರಬರಿ ನೋಡ್ಕೊಂಡು ಹಾ ಇನ್ಸೂರೆನ್ಸ್ ಐತಿ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಐ ಮೊದ್ಲಿ ಈಗ ನಮ್ಮ ಇಂಡಿಯಾ ಒಳಗಂತೂ ಪೊಲ್ಯೂಷನ್ ಅಂತೂ ಹೈ ಐತಿ
ಹ್ಮ ಭೈ
ಸಲ್ಷನ್ ಅಂತರ ಗೊತ್ತಿದ್ದ ತಿ ನಿಗೆ ನೋಡಿಯಲ್ಲ ಇ ಎಲ್ಲ ಹ್ಮ್ ಇಲ್ಲ ಮತ್ ಸರ್ವಿಸ್ ಹಿಸ್ಟ್ರಿನ ಚೆಕ್ ಮಾಡ್ಬೇಕ ಗಾಡಿದು
ಹ್ಮ್ ಎಷ್ಟುರ್ ಮಾಡಷರ್ ಎಷ್ಟರ್ ಇನ್ ನೋಡಮ್ಮ ಪುನದ ಮಳಿ ಬಂದ ರೆಡ್ ರೆಡ್ ರೆಡ್ ರೆಡ್ ಅಲರ್ಟ್ ಬಿಡ್ತಾವ
ಹಾ ಬೀಳ್ತಮ್ಮ ಅವರ ರೆಡ್ ಅಲರ್ಟ್ ಮಳಿಂದ ಮಳಿಗಳು ಬಂದ್ರ ಗಾಡಿಗಳು ಕೆಡತ ಬಾಳ ನಿತ್ತಲ್ಲಿ ನಿಂದರ್ಸಬಾರತು ಗಾಡಿನು ಹ್ಮ್ ಮತ್ತೆ ಇವು ಒಂದೊಂದ್ಸಲ ಏನ್ ಮಾಡಿರ್ತ ಗಾಡಿಗಳು ಹೆಂಗಿರ್ತ ಗೊತ್ತೇನ ಟ್ರಾನ್ಸ್ಫರ್ ತಗೊಂಡು ಇತರ್ ಗಾಡಿಗಳು ಆರ್ ಟಿ ದಿಂದ ಅಂದ್ರ ಗಾಡಿ ಪಾಸಿಂಗ್ ಬೇರೆ ಕಡೆ ಇರ್ತತಿ ಇಲ್ಲಿ ಬಂದ್ ಕೆರೆ ಆರ್ಟಿ ಟ್ರಾನ್ಸ್ಫರ್ ತಗೊಂಡಿರ್ತಾರ ಅದು ಸಬ್ಮಿಟ್ ಮಾಡಿರ್ತಾರ ಇಲ್ಲೋ ಗೊತ್ತಿಲ್ಲ ಆ ಹೋಗ ಅದು ನಾವು ಕರೆ ಅಂದ್ರ ಫಸ್ಟ್ ಸಬ್ಮಿಟ್ ಮಾಡ್ಬೇಕ ಡಾಕ್ಯುಮೆಂಟ್ಸ್ ಅ ಎಲ್ಲಾ ಹಿಂಗ ಬಂದಿವವತ್ ಹೇ ಹ್ಮ್ ಅ್ರದ್ದ ಎಲ್ಲಾ ಐ ಡಿ ಕಾರ್ಡ್ ನಾವವು ಎ ಯಾದ್ ಅಂಥದ್ದಲ್ಲ ಐ ಡಿ ಪ್ರೂಫ ನ ಕೊಡ್ಬೇಕಕ್ ನಾವವು ಹಿಂಗ ಇದ್ದೇವುಕ್ಕಿ ಕಡೆ ಹಿಂಗ ಬಂದಿವವಿ ಅದು ಓನರ್ಶಿಪ್ ಹಿತ್ತು ಟ್ರಾನ್ಸ್ಫರ್ ಆಗಿತಿ ಅಂತ ಹೇಳಳ್ಕ ಆರ್ಟಿ ಫೀಸ್ಗೆ ಹೋಗಬೇಕ ನವು ಕರ್ಗಂತ
ಹಾ ಭೈ
ಬಾಳಐತಿ ಭೈ ಸೆಕಂಡ್ ಹೆಂಗ್ ಗಾಡಿ ತಗೋ ಬೇಕಂದ್ರೂನು
ನಾವು ಬಿ ಸೆಂಡ ಏನ್ ಗಾಡಿ ನೋಡ್ತೀವಿ ಕಾಲೇಜ ಸಲ್ಯಾಕ ನೈಟ್ರೋಕ ಮ ಬಿಟ ನೋಡ ನೈಟ್ರೋಕ್ ಎಂಡಟ್ರಾಕ್ ಬಯ ಅದು ಎಂಡ್ರಕ್ಕ ಮಾಡಲ್ ಅದ ಗಾಡಿ ಗಾಡಿ ಅದ ನೋಡೋ ಚಲೋ ಅದ ಭೈ ಆದ್ರ ಎಷ್ಟು ಆತನ್ ಗೊತ್ತಾ ನಲವತ್ತೈ್ ಸಾವಿರ ಆತನ್ ಎಲ್ಲಿ ಗಾಡಿ ಅಷ್ಟು ಮತ್ ಏನಿಲ್ಲ ಅಂದ್ರು ಒಂದ್ ಅರವತ್ತು ಸಾವಿರ ಹ್ಮ್ ಅರವತ್ತು ಸಾವಿರ ಕಿಲೋಮೀಟರ್ ಓಡೈತ್ ಅರವತ ಸಾವಿರ ಅದ ಹಳಿಗಾಡಿ ಮತ್ತೊಂದು ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತು ಏನ ಹದ್ನೈದ್ರ ಗಾಡಿ ಅದ ಬೈ ಅದು ಅಡಿ ಗಡಿದ ಹದಿನೈದ ಏನ್ ಹಾ ಹಡ್ನೈದ ಗಾಡಿ ಅದ ಭೈ ಮತ್ತೆ ನಲ್ವತ್ತೈದ್ ಹೇಳತಾನ.
ಅದೇ ತುಟ್ಟಿ ಬೀ ಅದ ಭಾಳ ಅದ ಗಾಡಿ ಕಂಡೀಷನ್ ನೋಡ್ಬೇಕ ಅಲ್ಬೆ ಮತ್ ಗಾಡಿ ಕಂಡೀಷನ್ ಏನ್ರ ಬಾಳ
ಗಾಡಿ ಚಲೋ ಇದೆ ಭೈ ಪಿಕಲ್ ಗಾಡಿ ಒಟ್ಟ ಪಿಕಲ್ ಹ್ಮ್. ಪಿಕಪ್ ಇಲ್ಲ ಅಂತನ ಗಾಡಿ ಕಿತ್ತಲ್ಲ ಜಲ್ದಿ. ಕಿತ್ತ ಭಾಳ ಒಡಿಶಾದಾ ಅಲ್ಲಭೈ ಈಗ ಅರವತ್ತ ಸಾವಿರ ಕಿಲೋ ಮೀಟರ್ ಅಂದ ಸುಮ್ಮ ಕಣ್ಣಂಗ ಓಡ್ಸ್ಯಾರ ಎಣ್ಣಿ ಬೀ ಕಂಡ್ಣಂಗ ಕೊಡದಿರ್ತ ಹಳಿ ಮಾಡ ಹಳಿ ಬೈ ಅದು ಮತ್ ಅದ್ರಾಗ
ಬಾಳ ಹಳಿದ ಹ ಟೂ ತೌಸಂಡ್ ಫಿಫ್ಟೀನ್ ಅಂದ್ರ - ಇಲ್ ಬೈ ಎಂಟ ಟಾರ್ಕ್ ಟೂ ತೌಸಂಡ್ ಫಿಫ್ಟೀನ್ ಅಂತಿ
ಮತ್ತೊಂದು ಹತ್ತು ಹನ್ನೆರಡು ವರ್ಷ ಆಯತ್ ಹತ್ ಹತ್ತ ಹನ್ನೊಂದ್ ವರ್ಷ
ಕಂಡೀಷನ್ ಕಂಡೀಷನ್ ಹೆಂಗಿತ್ತ ಭೈ ಮತ್ತ ಅದ್ರದ ತೊಗೊಲಾಕ್ ಹೋಗ್ರಿದೆಲ್ಲ ಆದ್ರ ಡಾಕ್ಯುಮೆಂಟ್ಸ್ ಅದು ಎಲ್ಲ ಬರಾಬರಿ ಆಯ್ತ್ ಏನ್ರಿ ಆರ್ ಸಿ ಬುಕ್ ಅದು ಎಲ್ಲಾ.
ಏ ಬೇಡ ಅಡ್ವಾನ್ಸ್ ಅದೇನಿಲ್ಲ.
ಹ್ಮ್ ಅದ ಯಾ ಎಷ್ಟ್ ಸಿ ಸಿ ದ ಇತ್ತ ಬೈ ಒನ್ ಟ್ವೆಂಟಿ ಫೈವ್ ಸಿ ಸಿ ಇತ್ತೇನ ಹಂಡ್ರೆಡ್ ಸಿ ಸಿ ಇತ್ತ?
ಇಲ್ ಭೈ ಹಂಡ್ರೆಡ್ ಇತ್ತ ಭೈ.
ಹಂಡ್ರೆಡ್ ಸಿ ಸಿ ಇತ್ತೇನ ಭೈ.
ಅದ ಭಿ ನೋಡ್ಬೇಕ್ ಭೈ ಅವುಬಿ ಜರ ಚೆಕ್ ಮಾಡ್ಕೊಂಡ್ ನೋಡಾಕ್ ಅದು ಹಳಿದ ಇದ ಹೊರಗ ಎಲ್ಲಾ ಚಲೋ ಮಾಡ್ಸ್ಯಾರ್ ಮತ್ತ ಜರ್ ಹೊಸದಂಗ.
ಹ್ಮ್
ಮತ್ತ ಎಲ್ಲ್ಡಿ ಲೈಟ್ ಹೆಡ್ ಲೈಟ್ ಲೈಟ್ ಬೀಳದಿಲ್ಲ ಏನಿಲ್ಲ ಅದು ಬಂದ್ ಬಿದ್ದಿದ್ದ ಬಂದ್ ಬಿದ್ದಿದ್ದ ಅದ ಭೈ.
ತೊಗಳಕತ್ತಿ ಅಂದ್ರ ನಿನಗ ಮೈಲೇಜ್ ಇಲ್ ಬೈ ಖರೆ ಅಂದ್ರ ಎಂಟಾರ್ಕ್ಕೊಳಗ ಯಾಕ್ ಗೊತ್ತ ಸ್ಟಾರ್ಟಿಂಗ ತಗೊಂಡಾಗೆ ಅದರದ ಮೈಲೆಜ ಎಷ್ಟ ಐತಿ ಅಂದ್ರ ನಲ್ವತ್ ರಿಂದ ನವತ್ತೈದ ಅದ ಬರೆ ಹಾ ಅಷ್ಟೇ ಐತಿ ನೀ ಹಾ ಒಂದ್ ವರ್ಷ ಬಿಟ್ಟ ಅತ್ತ ಒಂದ ವರ್ಷ ಬಿಟ್ಟಿ ಅಂದ್ರರುನು ಒಂದ್ ಹತ್ ಒಂದ ಏನ ಇಲ್ಲ ಅಂದ್ರೆ ಮೈಲೇಜ್ ಹತ್ತ ಇಳ್ದ್ ಇಳಿತೈತಿ ವರ್ಷಕ್ ಒಂದ್ ಹತ್ ಅಂದ್ರ ನೀ ಗಾಡಿ ಹೆಂಗ ಮೈಂಟನ್ ಮಾಡಿತಿ ಅದ್ರ ಮೇಲೆ ಡಿಪೆಂಡ್ ಅವ ಗಾಡಿ ಮಾರಕತ್ತಾನ ಅಂದ್ರ ಅವಂದೀಗ ಒಂದ ಏನರೆ ಪ್ರಾಬ್ಲಮ್ ಅವಂದೇರೆ ಏನರೆ ಪರ್ಸನಲ್ ಪ್ರಾಬ್ಲಮ್ ಇರ್ಬೇಕ
ಇಲ್ಲ ಒಂದ್ ಗಾಡಿದ ಪ್ರಾಬ್ಲಮ್ ಇರ್ಬೆಕ್ ಮತ್ತ ಪ್ರಾಫಿಟನು ಹೆವಿ ಆಗುತ್ತೋ ಶೋರೂಮ್ ಇ ಸೆಕೆಂಡ್ ಹ್ಯಾಂಡ್ ದೋರು ತೋಳದ ಎಷ್ಟ್ ತಗೊಂಡಿರ್ತಾರ ಮತ್ತ ಒಬ್ಬಬ್ರು ಹೆಂಗ ಇರ್ತಾರ ಗೊತ್ತೇನ ಗಾಡಿ ಹಚ್ಕೋಳೋದು ಶೋರೂಮದಾಗ ಶೋರೂಮದಾಗ ಗಾಡಿ ಹಚ್ಕೊಂಡು ಅವ್ರದ ಕಮಿಷನ್ ಏನ್ ಇಟ್ಕೊಳ್ಳೋದು ಗಾಡಿನ ನೀ ಎಷ್ಟಕ್ ಮಾರ್ಬೇಕ ಹೇಳ ಅಷ್ಟಕ್ ಮಾರ್ತೀವಿ ನಮ್ಗ ಮ್ಯಾಲ ಇಂತ ಇಷ್ಟತ ಅಂತ ಹೇಳಕೇರಿ ಕಮಿಷನ್ ತೋಳೋರ್ ಮಾರೋರ್ ಬಲ್ಲಿನು ತೋಳೋರ್ ಕಮಿಷನ್ ಮತ್ತ ತೊಗೊಳೋರ ಬಲ್ಲಿನು ತೊ ಕಮಿಷನ್ ತೊಗಳೋದು. ಹಾ ಹ ಇವ್ರ ಇಬ್ಬರ ಬಲ್ಲಿ ಹಿಂಗ ಪ್ರಾಫಿಟ್. ಬಿಸಿನೆಸ್ ಈಗ ಏಜೆಂಟ್ ಅಂತಾರಲ್ಲ ಏಜೆಂಟ್ ಹ್ಮ್ ಕರೆ ಈಗಿನ ಜನ್ರೇಷನ್ ಏನೇ ಮಾಡಕ್ ಹೋಗ ಕಮಿಷನ್ ಕಮಿಷನ್ ಇಂಟ್ರೆಸ್ಟ್
ಎಲ್ಲ ಲಂಚ್ ಗಿಂಚ್ ಇದ್ದಂಗ ಆದ ವ್ಯವಹಾರ.